ಹಲೋ ಅವಿ
ಹಾ ಹೇಳ
ಹಾ ಆರಾಮದಿ
ಹಾ ಆರಾಮ್ ಇದೇ ನಕನ್ನ ಆರಾಮ್
ಹ್ಮ ನಾನು ಆರಾಮ್ಿದ್ದೇನ ಅವ್ರ ಏನ್ ಮಾಡ್ಲಕ್ಕ್ದರಿ
ಕುಂತಿದೀಯ ನೀ ನೀವ ನ್ ಮಾಡ್ತರಿ
ನಾವು ಇಲ್ಲಿ ಮೆಡಿಕಲ್ದಾಕ ಕುಂಟೀವಿ ನೋಡು ನೀವ ಎಲ್ಲಿದ್ದೀರಿ ಈಗ
ನಾವು ಇಲ್ಲಿ ಹಾಸ್ಪಿಟಲ್ ನಂಗವಿ ತ್ತ
ನೀವನ್ ಹಾಸ್ಪೆಟಲ್ಾಗಿದ್ದೀರಾ
ಹಾ
ಹಾ ಹಾ ಅಲ್ಲಿ ವರ್ಕ್ ಏನ್ ಮಾಡ್ತೀರಿ ನೀವು
ನಾವವು ಇದು ಪಿ ಡಿ ಇದಾಗ ಮಾಡ್ತಿೀವ್ರಿ
ಉಪ್ಪಡಿದ ಒಳಗ್ ಮಾಡ್ತೀರಾ ಎಷ್ಟ ಕೊಡ್ತಾರ ಸ್ಯಾಲ್ರಿ ಮಂತ್ಲಿ
ಹ್ಮ ಫೋರ್ ತೌಸಂಡ್ ಕೊಡ್ತಾರೆ
ಬರೀ ಫೋರ್ ತೌಸಂಡ್ ಅಷ್ಟೆ ಕೊಡ್ತಾರಾ
ಹಾ ಕೈ ಪ್ರಾಕ್ಟೀಸ್ಗಂತ ಹೋಗಕತ್ತೀವಿ
ಹಾ ಹಾ ಹಾ
ಕೊಡ
ಹೌದಾ ನೀ ಪ ಒಪರ್ ಏನ್ ಮಾಡ್ತಾರ ವರ್ಕ್
ನಮ ಪಪ್ಪರು ಐಸ್ ಕ್ರೀಮ್ ಮಾಡ್ತಾರಕ್ಕ
ಆಯ್ತ ಮಾಡ್ತಾರ ನಿಮ್ಮಮ್ಮಿ
ಹ ಮಮ್ಮೀ ತಲುು ಪತ್ತು ಅ ಪೀವನ ತಾರ
ಹೌದಾ ಎಷ್ಟ್ ಕೊಡ್ತಾರ ಮಮ್ಮಿ ಸ್ಯಾಲ್ರಿ ಎಷ್ಟದ
ನಮ್ಮಮ್ಮಿಗೆ ಹದ್ನೈದ ಸಾವಿರ ಏನ ಆಗ
ಹದ್ನೈದು ಸಾವಿರ ಅದಾ ನಿ ಪಪ್ಪಾರ್ಿಗೆ
ನ ತಪ್ಪಾರು ಎಷ್ಟ ಬರ್ತಾ ನಕ ದಿನ ಹೋದಂಗ
ಹೋದಂಗ್ ಬರ್ತ ವಾ ಹಾ ಹಾ ಹಾ ಹಾ
ನಿಮ ನೀವ್ ಏನ್ ಮಾಡತ್ತೀರಕ್ಕ
ನಮ್ದು ಇೇ ಮೆಡಿಕಲ್ದಾಗಿ ಕೆಲಸ ಮಾಡ್ತೇನೆ ಮೆಡಲ್ ಬರ್ತದ ನಂದು ಹಾ ಹ್ಮ ಹೊಲ್ದಾಗ ಏನಾಗ್ಯರಿ
ಒಲ್ಲಾಗತ್ತಾ ಇದು ಅ ಏನ್ಂತ ಅದು ಕೌಳಿ ಯಾಕೆ
ಕೌಳಿ ಹಾಕಿರ ಕೌಳಿಗದ್ದೆ ಅವ್ವಾ ಹಾ ಹಾ ಹಾ ಹ ಮತ್ತೆ ಎಲ್ಲಿ ನಿಮ್ಮ ಹ
ನೀವ ಏನ್ ಹಾಕಿರಕ್ಕ ನೀವೆಲ್ಲ
ನಮ್ಮ ಹೊಲ್ದಾಗ ಕಬ್ ಹಾಕ್ಯಾರ ನೋಡಿ ಇವಾಗ
ಒಬ್ಬ ಕರತ್ತ
ಹ್ಮ್ ನಿಮ್ದು ಯಾವ ಊರ ಅಂದಲ್ಲ
ನಮ್ಮೂರ್ ಹದನೂರಕ್ಕ
ಹದ್ನೂರಾ
ಹಾ
ಹಾ ಹಾ ಅಲ್ಲಿದ್ದೇ ಈ ಕಡೆ ಸಾಪ್ರ ಬಂದ
ಹ್ಮ ಶಾಪ್ ಬಂದ
ಹ್ಮ್ ಹ್ಮ್ ಹ ನ ತಮ್ಮ ಏನ್ ಮಾಡ್ತಾರ
ಇಂಜಿನಿಯರಿಂಗ್ ಓದಕ ತರಕ ಅಲ್ಲಿ ಬೆಂಗ್ಳೂರ್ದಾಗ ಇರ್ತಾರ
ಹ್ಮ್ ಹ್ಮ್ ಹ್ಮ್ ಏನ್, ಸ್ಟಡಿ ಮಾಡ್ಲಕ್ಕತ್ತಾನ ಏನು? ....
ಹಾ, ಅಕ್ಕ ..
ಸ್ಟಡಿ, ಮಾಡುಕುಕರುತಣ್ಣ, ನಿನ್ ತಮ್ಮ. ... ಹಾ, ಹಾ, ಹಾ. ....
ಇಂಜಿನಿಯರಿಂಗ್, ಅದೇ, ಫೈನಲ್ ಇಯರ್ ಆದಕ್ಕ? ...
ಫೈನಲ್, ಇಯರ್ ಅದಾ? .. ಅಂದ್ರೆ ಇಗ ನಿಮ್ಮ ವರ್ಕ್ ಮಾಡ್ಲಕತ್ತಲ್ಲ ಎಕ್ಸ್ಪೀರಿಯನ್ಸ್ ಅದ ಏನು ಫಸ್ಟ್ ಟೈಮ್ ಮಾಡ್ಲಕತ್ತ ವರ್ಕ್.
ಸ್ವಲ್ಪ, ಸ್ವಲ್ಪ ಇದು ವರ್ಕ್ ಇವಾಗ ಪ್ರಾಕ್ಟೀಸ್ ಅಂತ ಹೋಗಿನಕ್ಕ.
ಹಾ. ಪ್ರಟಿಸ್ಗೆ ಅಂತ ಹೋಗಿದ್ಯ. ಹ್ಮ್ ಹ್ಮ್ಮ್. ಯಾವ್ದ್, ಮುಗ್ದ ನಿಂದು ಎಜುಕೇಶನ್.
ನಂತರ ಇದು ಪ್ಯಾರ ಮೆಡಿಕಲ್ ಡಿ ಎಂ ಎಲ್ ಟಿ ಮುಗ್ದದ.
ಓ ಪ್ಯಾರಾ ಮೆಡಿಕಲ್ ಡಿ ಎಂ ಎಲ್ ಟಿ ಮುಗ್ದದಾನು.
ಹ್ಮ್
ಮತ್ತೆ ಲಬ್ ಹಾಕಿದ್ರೆ ನಡೀತಿತಲ್ಲ.
ಹ್ಮ.
ಲಾಭ, ಇದಕ್ ಬರಲ್ಲಲ್ಲ. ಡಿ ಎಂ, ಎಲ್, ಟಿ ಬರ್ತದ. ಇದಕ್, ಬರತ್ತಾ.
ಹ್ಮ್.
ಹ್ಮ್, ಹ್ಮ್, ಹ್ಮ್. ಎಷ್ಟ, ಮಂದಿ ವರ್ಕ್, ಮಾಡುತ್ತಾರೆ ಹಾಸ್ಪಿಟಲ್. ಹಾ, ಹಾಗೇನ ನಿಮ್ದು.
ನಾವ, ಅಕ್ಕ ಹಾಸ್ಪಿಟಲ್ಂಗ ನಾಲ್ಕ್ ಮಂದಿ ಮಾಡ್ತೇವೆ.
ಓಹೊ ಯಾರ್ಯಾರು ಮಾಡ್ತೀರಿ.
ಇಬ್ರು ಅಣ್ಣದೊರು ಅದರಕ್ಕ.
ಹ್ಮ
ಇಬ್ರು ನಾವಿದಿವಿ.
ಇಬ್ರು ನೀವ್ ಇದೀರಾ. ಅವ್ರಿಗನೂ, ಅಷ್ಟೇ ಅದೇ ಏನೂ ಸ್ಯಾಲ್ರಿ.
ಅವ್ರ, ನಮ್ಕಿಂತ ಜಾಸ್ತಿ ಆದ್ರಿ ಸ್ವಲ್ಪು.
ನಿಮ್ ಕಿನ ಜಾಸ್ತಿ ಅದೇನ್ ಸ್ವಲ್ಪ.
ಹ್ಮ್ ರಿ.
ಹ್ಮ್, ಹ್ಮ್, ಹ್ಮ, ಈ ನಿಮ್ದು ಹಾಸ್ಪಿಟಾಲ್ಧು, ಸರ್ ಏನ್ ಹೆಸ್ರಾದ.
ಹಾನ್ ರಿ
ಸರ್ ದು ಯಾವುದು ಮುಗಿದದೆ.
ಹ್ಮ
ಹಲೋ!
ಹಲೋ
ಯಾವ್ದ್ರ ಡಿಗ್ರಿ ಕಂಪ್ಲೀಟ್ ಆಗ್ಯದ ಸರ್ ದು ಬಿ ಎಂ ಎಸ್ ಹ ಬಿ ಎಸ್ ಎಂ ಎಸ್ ಹಾ.
ಹ್ಮ್, ಬಿ ಹೆಚ್, ಎಮ್, ಎಸ್. ಬಿ ಹೆಚ್ ಎಂ ಎಸ್, ಹಾಗಿರುಬೋಹುದು ರಿ
ಹಾ ಬೀ ಎಸ್ ಎಮ್ ಎಸ್ ಆಗಿರಬೋದಾ.
ಹ್ಮ
ಹ್ಮ್ ಹ್ಮ್ ಅಂದ್ರೆ ನಿಮ್ದ ವರ್ಕಿಂಗ್ ಟೈಮ್ ಏನೇನದಾ.
ನನ್ ವರ್ಕ ಇನ್ ಟೈಮ್ ಅಲ್ಲಿ.
ಟೆನ್ ಟು ಫೈವ್ ಓ ಕ್ಲಾಕ್ ತಕ್ ಆದ್ರಿ.
ಟನ್ ಟ ಫೈವ್ ಓ ಕ್ಲಾಕ್ ತನ ಆದನ
ಹಾ
ಹಾ ಹ ಹ್ಮ್ ಅಂದ್ರೆ ಊಟಕ್ಕೆ ಎಷ್ಟು ಗಂಟೆ ಕೊಡ್ತಾರ ನಿಮಗ
ಎರಡೂುವರೆಲಿಂದ ಮೂರವರೆ ತಗಡ್ತಾರೆ
ಒನು ಒನ್ ಗಂಟೆ
ಹಾ
ಹ್ಮ ಒಂದ್ ಗಂಟೆದಾಗ ಎಲ್ಲಾ ಊಟ ಗಿಟ ಮುಗಸಕೊಂಡ್ ಬರೋದು
ಹ್ಮ
ಹ್ಮ ಮತ್ತ್ ನೈ್ದಿಲ್ಲ
ನೈಟ್ ಇಲ್ಲಾಕ್ಕ
ನೈಟ್ ಕೊಡಲಾನ ಹ್ಮ್ ಹ್ಮ್ ಹ್ಮ್
ನಿಮ್ದ್ ಎಷ್ಟ ಆದ್ರಿ ಟೈಮ್ ಟೇಬಲ್
ನಮ್ದು ಟೈಮಿಂಗ್ ನಮ್ದು ಟೈಮಿಂಗು ಹತ್ತರ್ಲಿಂದ ಎರಡು ಗಂಟೆ ತನ ಅಷ್ಟೇ
ಹೌದಾಕ್ಕಾ
ಹಾ ಎರಡು ಗಂಟೆ ತನ ಎರಡು ಗಂಟೆಲಿಿಂದ ಸ್ವಿಫ್ಟ್ ವೈಸ್ ಬರ್ತದಲ್ಲಾ ಹಿಂಗ ನ ಅಪರ ಬರ ಯ ಸ ನೋ ಬ್ರಾಣ ಇರ್ತಾ
ಹಾ ಹಾ
ಒಂದು ಎಂಟು ಗಂಟೆ ತನಕ ಮಾಡಿ ಅವ್ರು ಹೋಗ್ತಾರೆ
ಹೌದಾಕ್ಕ
ಹ್ಮ್ ಅವ್ರ ಯಕಂದ್ರ ಬೆಳಗ್ಿ ಅ ಕ್ಲಾಸ್ ಇರ್ತಾವ ಅಂದ್ರೆ ಕ್ಲಾಸ್ ಮುಕ್ಸ ಒಂದ್ ಎರಡು ಗಂಟೆಲಿಂದ ಬರ್ತಾರ
ಹ್ಮ್ ಹ್ಮ ಕ್ಲಾಸ್ ಮುಗಸ್ಕೊಂಡ
ಮ ಎಲ್ಲ ಮೂರ್ ಗಂಟೆ ತನ ಬರ್ತಾರ ಅವ್ರು
ಹಾ
ಹಾ ಮೂರ್ ಗಂಟೆ ಇದು ಹಾ ಮೂರ್ ಗಂಟೆೆಯಲ್ಲಿಂದ ಬಂದು ಎಂಟ ಗಂಟೆ ತನ ಮಾಡಿ ಓ್ತಾರ ಅವರು
ಹ್ಮ
ಹ್ಮ್
ಅವ್ರ ಏನ್ ಮಾಡ್ತಾರ
ಅವ್ರದುು ಡಿಫಾರ್ಮಸಿ ಕಂಪ್ಲೀಟ್ ಆಗ್ಯದ ಅಣ್ಣಂದರು
ಡಿಫಾರ್ಮಸಿ ಕಂಪ್ಲೀಟ್ ಆಯ್ಯದಕ್ಕ
ಹ್ಮ್
ನಿಮ್ದ ಏನ್ ಮುತದ
ನಮ್ದುನೆೆಲ್ಲ ಸೇಮ್ ನಮ್ದು ಡಿ ಫಾರ್ಮಸಿ ಕಂಪ್ಲೀಟ್ ಆಗಿ ಬಿ ಫಾರ್ಮ್ ಅಡ್ಮಿಷನ್ ಮಾಡಿದ್ವಿ ಈಗ ನನ್ ಫೈನಲ್ ಇಯರ್ ಆಯ್ತು ಒನ್ ಇಯರ್ ಅದಷ್ಟೇ ಇವಾಗ ಆಯ್ತು ಅದು ಒಂದೆರಡು ಡಿಗ್ರಿ ಕಂಪ್ಲೀಟ್ ಆಯತ ಅಂದ್ರೆ ಮುಗಿತ
ಎಲ್ಲಿ ಮಾಡಿರಪ್ಪ
ನಾನು ಇದು ಬಿ ಫೋಮ್ ಏನದ ಗುಲ್ಬರ್ಗ ಮಾಡೇನೆ ಆರ್ ಎನ್ ಕಾಲೇಜ್ಾಗ ಮಾಡೇನಿ ಇದುಟಿ ಫಾರ್ಮಸಿನ ಇಲ್ಲಿ ಮಕುಳಿ ಕಾಲೇಜ್ ಶಾಪುರದಾಗೆ ಮಾಡಿದ್ದ
ಶಾಹಪುರದ ಶಾಹಪುರದ ಬಾ ನ ಕ ಕಾಲಜ
ಹಾ ಅದು ಕಾಲೇಜ್ ಅದಲ್ಲ ಮನಗುಳಿ ಕಾಲೇಜ್
ಮನ್ಗೂಳ್ ಕಾಲೇಜಾ
ಸಾಲಂಗಾ
ಹಾ ಅಲ್ಲಿ ಹೋಗ್ತರ
ಹ್ಮ್ ಅಲ್ಲಿ ಹೋಗತೇನಾ ಅಲ್ಲಿ ಮುಗ್ದದ ಅಲ್ಲಿ ಕಂಪ್ಲೀಟ್ ಆಗೇ
ಕಾಲೇಜ್ ಹೋಗ್ತೀರಾ ಏನ್
ಇಲ್ಲ ಇಲ್ಲ ಮುಗೀತು ನನ್ಗ ಇಲ್ಲಿ ಶಾಪುರದಾಗ ಕಾಲೇಜ್ ಮುಗೀಿತು ಡಿಫಾರ್ಮಸ್ ಕಂಪ್ಲೀಟ್ ಆದ್ಮೇಲೆ ಹಾ ರಿಫಾರ್ಮ್ ಮಾಡಿದೆ ಎಕ್ಸಾಮ್ ಕಷ್ಟ ಹೋಗ್ ಬರ್ತೆೇನೆ ನಾನ್
ಬರ ಎಕ್ಸಾಮ ಕ ಬ
ಹಾ ಎಕ್ಸಾಮ್ ಅಷ್ಟೇ ಕಂಡಕ್ಟ್ ಮಾಡಿ ಬರೋದು
ಹ್ಮ
ಹ್ಮ್ ನಿಮ್್ದೇನ್ ಅಲ್ಲಿಿಗೆ ಸ್ಟಾಪ್ ಮಾಡಿಬಿಟ್ರೆ
ಇಲ್ಲಾಕ್ಕವಾ ಹೋಗ್ಬೇಕು ಇವಾಗ ಅಡ್ಮಿಷನ್ ಮಾಡ್ಬೇಕು
ಯಾವ್ದ್ ಅಡ್ಮಿಷನ್ ಮಾಡ್ತಾರೆ ನೆಕ್ಸ್ಟ್
ಬಿ ಎಸ್ ಸಿ ಮಾಡ್ಬೇಕಂತ ಮಾಡಿದ್ದೀವಿ
ಯಾವ್ದ
ಬಿ ಎಸ್ ಸಿ ನಾರ್ಮಲ್ ಬಿ ಎಸ್ ಸಿ
ಹ ಹಾ ಪ ಎಸ್ ಡಿಗ್ರಿ ಮಾಡಬೇಕ ಅಂತ ಮಾಡಿರಿ ಹ್ಮ್ ಎಲ್ಲಿ ಶಾಪುರದಾಗೆ ಎಲ್ಲಿ
ಅಲ್ಲೇ ನೋಡ್ಬೇಕಂತ ಮಾಡಿವಕ್ಕ ಇನ್ನ ಏನ್ ಆಗ್ತದೆ
ಹೌದೇನ ಡಿಸೈಡ್ ಮಾಡಿಲ್ಲನ
ಹ್ಮ್ ಮಾಡಿ ಸರಿ ಮಾಡಿ
ಹ್ಮ ಹ್ಮ ಅಂದ್ರೆ ಹೊಲ್ಕ್ ಹೋಗಲ್ಲ ನೀವ ಹೋಗಲುೂ ಬಿೀ
ಏ ಹೋಗಲ್ಲ ಖಾಲಿ ಹೊಲ್ಕಾ ಅದು ಗೊತ್ತಿಲ್ಲ ಅದು
ಹ ಯಾರು ಹೋಗ್ತಾರ ಜಾಸ್ತಿ ಹೊಲ್ಕ
ನಮ್ ಪಪ್ಪ ಅವರು ನಮ ಕಾಕದ ಕಾಕದಾರ್ ಅದೀ ಅವರು ಹೋಗ್ತಾರ
ಅವ್ರ ಹೋಗ್ತಾರಾನ ಅಂದ್ರೆ ನೀವ ಹೋಗಿಲ್ಲ ಒಂದ್ಸಲಾನ
ಒಂದ್ ಸರ್ತಿ ಭಿ ಹೋಗಿರ
ಹ ಸಲ್ಲ ಹೋಗಲ್ಲಣ ಹ್ಮ್
ನೀವು ಹೋಗಿರ ನ್ರಿ
ಹಾ ನಾವವು ಹೋಗಿವವ್ರಿ ಒಂದ್ ಎರಡ್ ಸಲ ಹೋಗಿವವ್ರಿ ನಾವವು ಹಾ ಅ್ರೆ ನಮಗ ಅದರ್ದೇನು ಅಷ್ಟು ಮಾಹಿತಿ ಗೊತ್ತಿಲ್ಲ ರಿ ಅಂದ್ರೆ ಹೋಗಿ ಹೋಗ್ತಿವಿ ಬರ್ತಿವಿ ಅಷ್ಟೇ ನೋಡ್ಕೋತೀವಿ ಬರ್ತಿವಿ ನೋಡ್ಕೊಂಡ್ ಬರದ ಅಷ್ಟೇ ಅದು
ಹೌದಾ
ಹ್ಮು ಅವ್ರದೇನ್ ನಿಮ್ದಾಗ ನಿಮ್ದು್ ಒಲಿಸ್ವಾಪ್ ಒಳಗ ಮಾಡ್ತಾರಂದಲ್ಲ ನಾಕ ಮಂದೆ
ಅವ್ರಿದ್ರಿ ಔ ಒಬ್ ಪ್ರ ಅಣ್ಣಂಗೆ ಡಿ ಎಚ್ ಎಂ ಹಂತಿದ್ರಿ ಪ್ಯಾರಾಮೆಡಿಕಲ್ಲು
ಹ್ಮು
ಇನ್ನೊಬ್ಬತ್ತಣ್ಣಾ ನರ್ಸಿಂಗ್ ಮಾಡತ್ತಿ
ಹ ಇನ್ನೊಬ್ರು ಅಣ್ಣಾ ನರ್ಸಿಂಗ್ ಮಾಡ ತಾನೆ ಅಂದ್ರೆ ಅವ್ರಿಗೆ ನರ್ ತಂಗಿ ಮಾಡಿದುಕ್ಕ ಜಾಸ್ತಿ ಅದನ್ ಪೇಮೆಂಟು
ಹಾ ಜಾಸ್ತಿ ಆಯ್ತು
ಆಮೇಲೆ ಅವ್ರಿಗೆ ಎಷ್ಟಾಗುತ್ತ್ ಪೇಮೆಂಟ್ ಎಷ್ಟು ಕೊಡ್ತಾರೆ ಅವ್ರಿಗೆ
ಕೊಡ್ತಾರೆನ್ರಿ ಗೊತ್ತಿಲ್ಲ
ಅಷ್ಟು ಗೊತ್ತಿಲ್ಲ ನಿವುಗ
ಹ
ಹೇಳ್ಳಿಲ್ಲೇನು
ಹ್ಮು
ಅಣ್ಣ ನೀವೇನ್ ಮಾಡ್ತೀರ ಅಲ್ಲಿ ಮೆಡಿಕಲ್ದಾಗ ಅಷ್ಟೇ ಮಾಡ್ತೀರ ಇನ್ನ ಯಕಡಿ
ಇವ್ರೇ ಮೆಡಿಕಲ್ನಾವನ್ನ ಸೊಪ್ ಸ್ವಲ್ಪ ಮಾಡ್ತೀದ್
ಮೆಡಿಕಲ್ದಾಗ ಸ್ವಲ್ಪ ಸ್ವಲ್ಪ ಮಾಡ್ತನೆ
ಹ್ಮು
ಹಾ ಹಾ ಅಂದ್ರ ಅಕಡೆ ಹಾಸ್ಪಿಟಲ್ದಾಗ ಬಿತು ಮೆಡಿಕಲ್ ಎರಡುೂ ಮಾಡ್ತೇನೆ ಅಂದ
ಎರ್ಡು ಮಾಡ್ಬೇಕ್ ಹಾ
ಸ್ಯಾಲ್ರಿ ಕಲ್ತು ಎಷ್ಟು ಕೊಡ್ತಾರೆ
ಅಷ್ಟೇ ರೀ ನಾಲ್ಕ್ ಸಾವಿರ್ ರೀ
ನಾಕೆ ಸವ್ರ್ ಕೊಡ್ತಾನೆರ್ರಿ
ಹ್ಮ್
ಹೌರೇ
ನಿಮ್ಗೆಷ್ಟು ಕೊಡ್ತಾರೀ ಸ್ಯಾಲ್ರಿ
ನನಗಾ ಆರು ಸಾವಿರ ಅದ ನೋಡ್ರಿ
ಆರ್ ಸಾವಿರ ಅದ ರೀ
ಹ ಆರ್ಸಾವಿರ ಅಷ್ಟಕ್ ಕೊಡ್ತಾರೆ ಯಾಕಂದ್ರೆ ನಮ್ಗಂಗ ಹತ್ತರ್ಲಿಂದ ಎರ್ಡರುತನ ಅಷ್ಟೆ ಅಲ್ಲಿ ಪಾರ್ಟೈಮ್ ಆಯ್ತದ್ರಿ ಅದು
ಹಾ ಹಾ ಹಾ
ಹಾ್ ಆರ್ಸಾವಿರ್ ಕೊಡ್ತಾರೆ ಅಷ್ಟೆ ಹ ಆರೆ ಸಾವಿರ ಕೊಡ್ತಾರೆ ಏನ್ ನಿಮ್ಗೇನ್ ಮದ್ವಿ ಫಿಕ್ಸ್ ಆಗಿದೆನ್
ಹಾನ್ರಿ ಫಿಕ್ಸ್ ಆಗ್ಯದ್ರೀ ಎಂಗೇಜ್ಮೆಂಟ್ ಆಗ್ಯದ
ಹಾ ಹಾ ಹಾ
ಮದ್ವೆ ಮುಂದಿನ ವರ್ಷ ಆದ್ರಿಿನ
ಹ ಮುಂದಿನವ ವರ್ಷ ಸಾವ ನಮ್ಮ ಮುಂದೆ ಯ ಹ್ಮ ಹಸ್ಬೆಂಡ್ ಏನ್ ಮಾಡ್ತಾರ
ನಮ ಹಸ್ಬೆಂಡ್ರಿ ಶಾ ಫ್ರೂಟ್ ಶಾಪ್ ಆದ್ರಿ ಅವ್ರ್ದೇ
ಫ್ರೂಟ್ ಶಾಪ್ ಅಂದ್ರ ಯಾವ್ರಿ ನಿಮ್ ಹಸ್ಬೆಂಡ್ ಊರ್ ಯಾವ್ದ್ರಿ
ನಮ ಹಸ್ಬೆಂಡ್ ಊರ್ರಿ ಉಡುಪಿ ರರಿ
ಉಡುಪಿಯೇ
ಹಾ ಉಡುಪೆಗೆ ಇರ್ತಾರೀ ಅವ್ರು
ಹಾ ಹಾ ಅ್ರ ಅಲ್ಲೇ ಸೆಟ್ ಆಗ್ಯಾರ ಅಂದ್ರೆ ಹಡು
ಹ್ಮ್ ಅಲ್ಲೇ ಸೆಟಲ್ ಆಗ್ಯಾರ ಇಲ್ಲ ಶಿಂದ ಹೋಗಿ ಅಲ್ಲ ಸಾಕ
ಹೌದ್ರೀ
ಹ್ಮ್
ಅಂದ್ರ ಕರೀರಿ ನಮಗನು ಮದವಿ ಗಿ ಕರೀರಿ ಒಂದ್ವಲ್ಪ ಇವಾಗ
ಹಾ ಹಾ ಕರಿತೀರಿ
ತರಕಾರೆ
ಆಯ್ತಾ
ಹ ಆಯ್ತತ್ ಹಾ ಆಯ್ತ್ರಿ ಆಯ್ತ್ರಿ ಯಾವಾಗ ಹ ಇದಾಗ ಮಾಡ್ರಿ ಅವಾಗನಾ
ಹ್ಮ ಹಾ
ಹಾ ಆಯ್ತ
ಹ್ಮ್